ಹಾ ನಮಸ್ಕಾರ ಹೇಗಿದ್ದೀರಾ ನೀವು
ಹ ಸ್ವಲ್ಪ ಏರದ್ವನಲ್ಲಿ ಮಾತನಾಡಿ
ಅರ್ಥವಾಗಲಿಲ್ಲ
ಸ್ವಲ್ಪ ಹೇರೆ ಧ್ವನಿಯಲ್ಲಿ ಮಾತನಾಡಿ ನೀವು ಮಾತನಾಡುತ್ತಿರುವುದು ಏನೋ ಕೇಳತಿಲ್ಲ ಹಾ ಈ ಕೇಳಿಸ ಇದಿ ಹೇಳಿ
ಹ ನಾನು ಒಂದು ಕೇಳ್ಬೇಕಂತ ನಾ ನಿಮಗೆ ಕರೆ ಮಾಡಿದ್ದೆ
ಹಾ ಹಾ ಕೇಳಿ
ಯಾವಾಗೂ ನಾನೇ ಕೇಳ್ತೀನಲ್ವಾ ನೀವೇನು ಕೇಳಲ್ವಾ ನಿಮ್ಗೆ ಬಾಯ ಇಲ್ವಾ
ಇಲ್ಲ ಇಲ್ಲ ನಾನ ಆತರ ನಿಮ ತರ ಇನ್ ಮಾತಾಡಿದ ತಕ್ಷಣ ನಾನು ಅಷ್ಟತ ಜನಗಳಣ ಮಧ್ಯೆ ಬೇಗ
ಆಯ್ತು ಆಯ್ತು ನನಗೆ ಸ್ವಲ್ಪ ಕರ್ನಾ
ಮೊದಲು ನೀವು ಮಾತನಾಡಿ ಹಾಗೆ ನಾನು ನಿಮ್ಮ ಜೊತೆ ಮೆ ಸೇರಿ ಮಾತನಾಡುತ್ತೇನೆ
ಹ್ಮ್ ಸ್ವಲ್ಪ ನನಗೆ ಕರ್ನಾಟಕದ ಬಗ್ಗೆ ಸ್ವಲ್ಪ ವಿಷಯ ಬೇಕಿತ್ತು ನಿಮಗೆ ಗೊತ್ತಿದರ ಹೇಳತೀರಾ
ಚಂಡಿ ತ್ತ ಹೇಳುತ್ತೇನೆ
ಈ ನಿಮ್ಗೆ ಕರ್ನಾಟಕದ ಬಗ್ಗೆ ಕರ್ನಾಟಕದಲ್ಲಿ ನಿಮ್ಗೆ ಏನಂದ್ರೆ ತುಂಬಾ ಇಷ್ಟ
ನನಗೆ ಕರ್ನಾಟಕದ ಸಂಸ್ಕೃತಿ ಭಾಷೆ ಮತ್ತು ಪ್ರಕೃತಿ ಎಂದ್ರೆ ತುಂಬಾ ಇಷ್ಟ ಆಗುತ್ತೆ
ಸ್ವಲ್ಪ ಕರ್ನಾಟಕದ ಪ್ರಕೃತಿ ಬಗ್ಗೆ ನೀವು ವಿವರಣೆೆಯಾಗಿ ಹೇಳ್ತೀರಾ
ವಿವರಣೆ ಅಂದ್ರೆ ಯಾವ್ ತರ ವಿವರಣೆ ಬೇಕು ನಿಮಗೆ
ಕರ್ನಾಟಕ ಸಂಸ್ಕೃತಿ ಅಂದ್ರೆ ಏನು ಬಟ್ಟೆಗಳಲ್ಲಿ ಅಥವಾ ನಾಟ್ಯದಲ್ಲಿ ಅಥವಾ ದೇವಸ್ಥಾನಗಳಲ್ಲಿ
ನನಗೆ ಆತರ ಪೂರ್ತಿ ಗೊತ್ತಿಲ್ಲ
ಕರ್ನಾಟಕದಲ್ಲಿ ಇರಿ ನೀವು ಕರ್ನಾಟಕದಲೂ ತುಂಬಾ ಕರ್ನಾಟಕಕ್ಕೆ ಅವಮಾನ ಮಾಡುತ್ತಿದ್ದೀರಾ ನಿಮಗೆ ಏನು ಗೊತ್ತಿಲ್ಲ
ಹೌ ಮನ ಅಂತ ಅಲ್ಲ ಈ ಗೊತ್ತ ಇದಿದ್ರೆ ಗೊತ್ತಿದೆ ಅಂತ ಹೇತಿ ಇಲ್ಲ ಇಲ್ಲ
ನೀವು ಮಾತ್ ಮಾತಿಗೂ ರಾಗ ತಗಿತಿರಾ
ಹಾ
ಯಾಕೆ ಹಂಗೆ ನಿಮಗೆ ಅಭ್ಯಾಸನ ಇದು
ಹಾ ನಾವು ಮಾತಾಡಿ ಮಾತಾಡಿ ಅಭ್ಯಾಸ ಆಗಿದೆ
ಆಯ್ತು ಬಿಡಿ ನಿಮ್ಗ ಏನೂ ಗೊತ್ತಿಲ್ಲ ಅಂತ ನನಗೆ ಗೊತ್ತಾಯ್ತು
ಹ್ಮ್ ಅದಕ್ಕೆ ನೀವ್ ಹೇಳಿ ನಾನು
ಹಾ ಇತಿ ಇತ್ತಲಿ ಹೋದ್ರೂ ಹೋಗ ಇಲ್ಲಿ ಇದನ್ನ ಕೆ ಇದನ್ನ ಹೇಳಿ ಕರ್ನಾಟಕದಲ್ಲಿ ಅನೇಕ ಸುಂದರವಾದ ಸ್ಥಳಗಳ ಇದಾವಲ್ವಾ ಅದ್ರಲ್ಲಿ ನಿಮ್ಗ ಯಾವ ಸ್ಥಳ ಅಂದ್ರೆ ತುಂಬಾ ಇಷ್ಟ. ಎಲ್ಲಿಗೆ ಹೋಗಿದ್ದೀರಾ ನೀವು ಆ ಸ್ಥಳಗಳಲ್ಲಿ?
ತುಂಬಾ ಇಷ್ಟ. ಉಡುಪಿ ಮೈಸೂರು
ಅಷ್ಟೇನಾ ಉಡುಪಿ ಮೈಸೂರು ಬಿಟ್ರೆ ಕರ್ನಾಟಕದಲ್ಲಿ ಯಾವೂ ಸ್ಥಳಗಳೇ ಇಲ್ಲವಾ?
ನಾನು ಹೋಗಿ ದ್ದು ಉಡುಪಿ ಮೈಸೂರು ಸಿಗಂದೂರು. ಇಲ್ಲ ಇಲ್ಲ ಹೋಗಿ
ನನಗೆ ನನಗೆ ಕೊಡಗು ನಾಟ್ಯ ಅಂದ್ರೆ ತುಂಬಾ ಇಷ್ಟ ನಿ ಕೊಡಗುಗೆ ಹೋಗಿಲ್ಲ ನನ್ನನ್ನು ಕರೆದುಕೊಂಡು ಹೋಗುತ್ತ ತಿರಾ ಅಂತ ನಾನು ಭಾವಿಸಿದ್ದೆ ನೀವು ನೋಡಿದರೆ ಕೊಡಗುಗೆ ಹೋಗಿಲ್ಲ ಅನ್ನುತ್ತೀರಲ್.
ಇಲ್ಲ ನಾನು ಕೊಡಗು ನೋಡ್ ಹೇಗೆ ನಿಮ್ಮನ್ನ ಕರ್ಕೊಂಡ್ ಹೋಗ್ಲಿ ನೀವೇ ಹೇಳಿ. ನಾನೇ ನೋಡಿಲ್ಲ ನಿಮ್ಮನ್ನ ಹೆಂಗ ಕರ್ಕೊಂಡ ಹೋಗ್ಲಿ?
ಹೋಗಬೋ ನ ಹೋಗಿ ನೋಡ್ಬಹುದಲ್ವಾ?
ಕರ್ನಾಟಕದಲ್ಲೇ ಇದ್ದೀರಲ್ಲ.
ಸಿದ್ದರಾಮಯ್ಯ ಬೇರೆ ನಿಮಗೆ ಉಚಿತವಾಗಿ ಎಷ್ಟು ಸೌಲಭ್ಯಗಳು ಮಾಡಿಕೊಟ್ಟಿದ್ದಾರೆ ವಾಹನಗಳನ್ನು ಹಾಕಿದ್ದಾರೆ.
ನೀವು ಕರ್ ಕರ್ನಾಟಕದವರಲ್ಲ.
ನಾವು ಕರ್ನಾಟಕದವರಾದ್ರೆ ನಮ್ಮ ಮನೆಯಲ್ಲಿ ಬಿಡುವುದಿಲ್ಲ ಯಾರ ಜೊತೆನು.
ಯಾರ್ ಜೊತೇನು ಅಂದ್ರ
ನಿಮ್ಮ ಜೊತೆ ಆದ್ರೆ ಬಿಡ್ತಾರೆ ಅದಕ್ಕೆ ನಾ ನಿನಗೆ ನಿಮಗೆ ಕರೆ ಮಾಡಿ ದು ಎಲ್ಲಿಗಾದ್ರೂ ಪ್ರವಾಸ ಹೋಗೋಣವೇ ಕರ್ನಾಟಕದಲ್ಲಿ ಅಂತ.
ಯಾಕೆ ನಾಚಿಕೊಳ್ಳುತ್ತ ತಿದಿದ್ದಿರಾ.
ಅಂದ್ರೆ ನಾಚ್ಕತಿಲ್ಲ. ನನ್ ಜೊತೆ ಮಾತ್ರ ಬಿಡ್ತಾರೆ ಅಂತ ಹೇಳುದಲ್ಲ ಅದಕ್ಕೆ ಖುಷಿ ಪಡ್ತಿದ್ದೀನಿ.
ಕೆ ನೀವು ಮೊನ್ನೆ ಹೇಳಿದಂಗೆ ನಿಮ್ಮ ತಂಗಿ ಯಾರು ಅಂತ ನನಗ ಇನ್ನುೂ ಗೊತ್ತಾಗಲಿಲ್ಲ ಆದ್ರೆ ಪ್ರೀತಿಯ ಅಕ್ಕ ಮಾತ್ರ ನೀವೇ ನನಗೆ.
ಹಾ ನನ್ನ ಪ್ರೀತಿಯ ತಂಗಿ ಮುದ್ದು ತಂಗಿ ನನಗೆ ಎಲ್ಲಾನು ಅವಳೇನಿಲ್ಲ.
ಹಾ ನೀರು ಊಟ ಎಲ್ಲಾನು ಅವಳೇ ಅಲ್ವಾ.
ಹಾ ಪ್ರತಿಯೊಂದು ಅವಳೇನೆೇ ಅವಳು ಇಲ್ದೆೇ ನಾನು ಇಲ್ಲವೇ ಇಲ್ಲವ.
ಈ ತರ ಸ್ವಲ್ಪ
ನಾಚಕೆ ಯಾಕೆ ಇರೋದೇ ಹೇಳ್ತಿದೀವಪ್ಪಾ.
ತಿನ್ನು ದೆಲ್ಲ ಅವಳೆ ಅನ್ನುತ್ತಿದರಲ್ವ ನೀ ಏನು. ತಿನ್ನವ್ಲ. ವಾ ಸುಳ್ಳುಬಲಿ ಹೇಳುಕ್
ತಿನ್ ನಾನು ನಾನ್ ತಿಂದ್ರೆ ನಮ್ ತಂಗೀಗ ಹೊಟ್ಟೆ ತುಂಬುತ್ತೆ ನಮ್ ತಂಗಿ ತಿಂದ್ರೆ ನನಿಗ ಹೊಟ್ಟೆ ತುಂಬುತ್ತೆ. ಮೂಧೆ
ಸುಲ್ಲುಗ್ಗಳ ಎಲ್ಲಕ್ಕೂ್ ತೀರ್ಬೇಕು
ನಿಜ ನಾನೇ ಸುಳ್ಳ ಹೇಳಿ
ಹ ಇಲ್ಲಿ ನನಗೂ ತಿನ್ನೋದಂದ್ರೆ ತುಂಬಾ ಇಷ್ಟ. ಹೌದೌದು ಕರ್ನಾಟಕದ ಪ್ರಸಿದ್ಧ ಆಹಾರಗಳಲ್ಲಿ ನಿಮ್ಗೆ ಯಾವ್ದಂದ್ರೆ ತುಂಬಾ ಇಷ್ಟ.
ರಾಗಿ ಮುದ್ದೆ ಬಸ್ಸ್ರಾರ ಹ
ರಾಗಿ ಮುದೆ ಬಸ್ಸರ್ ಎಷ್ಟ ಚೆನ್ನಾಗಿರುತ್ತೆ ಅಲ್ವಾ. ಹೌದು ಕರ್ನಾಟಕದಲ್ಲಿ ವಿಧ ವಿಧ ಆ ಕಡೆ ಬೇರೆ ಬೇರೆ ತರವಾದ ಆಹಾರ ಆಗ್ಗಳಿದಾವಲ್ವಾ ಆ ಕಡೆ ರಾಯಚೂರು ಆ ಕಡೆ ಎಲ್ಲಾ ತುಂಬಾ ರೊಟ್ಟಿ ಎಲ್ಲಾ ತಿಂತಾರೆ ಮತ್ತೆ ಈ ಕಡೆ ಕೋಲಾರ ಕಡೆ ಎಲ್ಲಾ ರಾಗಿ ಮುದ್ದೆ ತಿಂತಾರಲ್ವಾ.
ಹ್ಮ
ನನಗೆ ಬಿಸಿಬೇಳೆ ಭಾತ್ಂದ್ರೆ ಇಷ್ಟಾನೇ ಇಲ್ಲ ನಿಮ್ಗೆ ಇಷ್ಟನ.
ಇಲ್ಲಪ್ಪಾ ನನಗೆ ಇಷ್ಟೇ ಎಲ್ಲ ಬಿಸಿ.
ಮೈಸೂರ್ ಪಾಕ್ ಅಂದ್ರೆ ಇಷ್ಟ ಇಲ್ಲವಾ
ಮೈಸೂರು ಪಾಕ್ ಇಷ್ಟ ಮೈಸೂರ್ ಪಾಕ್ ಯಾಕೆ ಇಷ್ಟ ಇಲ್ಲ.
ತುಂಬ ಇಷ್ಟ ಗೊತ್ತಾ
ಹ ಹಾ ನನ್ಗಿನ್ ದೋಸೆ ಪರವಾಗಿಲ್ಲ ತುಂಬಾ ಅಂತ ಏನಲ್ಲಾ ಮತ್ತೆ ಇಷ್ಟ ಅಷ್ಟೇ
ನಿಮಗೆ ಇಷ್ಟವಾದ ಆಹಾರ ಯಾವದು ಅಂದ್ರೆ ಹ ಹಾರಿಯಲ್ಲಿ ಯಾವುದು
ಸತ್ಯ ಇಲ್ಲಿ ರೋಟಿ ರೋಟಿ ಜತೆ ಪನ್ನೀರ್ ಕರಿ ಪನ್ನೀರ್ ದೇವಿ ಎಲ್ಲ ಚೆನ್ನಾಗಿರುತ್ತೆ
ಹೌದಾ ನನಗೆ ತಟ್ಟೆ ಇಡ್ಲಿ ಅಂದ್ರೆ ತುಂಬಾ ಇಷ್ಟ ಮತ್ತೆ ದೋಸೆ ಅಂದ್ರೇನು ಇಷ್ಟಾನೆ ನಿಮಗೆ ಉಪ್ಪಮಾ ಇಷ್ಟಾನ
ಇಲ್ಲ ಇಲ್ಲ ನನಗ ಉಪ್ಮಾ ಕಂಡ್ರೆನೆ ಓಡಕ್ ಬಿಡ್ತೀನಿ ನಾನು ನನಗ್ ಉಪ್ಮಾ ಅಲ್ಲಐತಿ ಅಂತ ಗೊತ್ತಾದ್ರೆ ಆ ಸ್ಥಳಕ್ಕೆ ನಾನು ಹೋಗೋದಿಲ್ಲ
ಚೆನ್ನಾಗ್ ಮಾಡ್ತೀನಿ ಗೊತ್ತಾ ನೀವ ಸರಿ ತಿಂದು ನೋಡಿ ನನ್ ಮಾಡೋ ಉಪಮಾನ ಹಂಗಿ ಓಡ್ ನಾನ್ ದಪ್ಕೊತೀರೋ ಉಪ್ಮಾ ನಾ
ನೀವ ಅದು ಎಷ್ಟೇ ಚೆನ್ನಾಗಿ ಮಾಡುದರು ನನ್ನಂಗೆ ತಿನ್ನಲಿಕ್ಕೆ ಏನ್ ಮನಸಗೋದಿಲ್ಲಪ್ಪಾ
ಹ ಯಾವ್ಯಾವ ತರದ ಹಬ್ಬ ಮಾಡ್ತಾರೆ ನಿಮ್ ಕಡೆ
ಉಗಾದಿ ತ್ರ ದೀಪಾವಳಿ ಮಕರ ಸಂಕ್ರಾಂತಿ ಮತ್ತೆ ಶಿವರಾತ್ರಿ ಗೌರಿ ಗಣೇಶ
ಇದೆಲ್ಲಾ ಮಾಡ್
ಬಹಳ ಸಂಭ್ರಮದಿಂದ ಆಚರಿಸುತ್ತ ಸರಿ
ನಮ್ ಕಡೆ ಆದ್ರೆ ಏನ ಹಬ್ಬ ಹಬ್ಬಾಗ್ಲೇ ಮಾಡಲ್ಲ ಗೊತ್ತಾ
ಯಾಕೆ
ನಮ್ ಕಡೆ ಏನು ಮಾಡಲ್ಲ ಬರೀ ದಸರಾ ಒಂದ ಮಾಡ್ತಾರಷ್ಟೇ
ನಮ್ ಕಡೆ ಎಲ್ಲಾ ಹಬ್ಬ ಮಾತಾಡ್ ಮಾಡ್ತಾರೆ
ಹಾ ಎಷ್ಟ್ ಚೆನ್ನಾಗಿರುತ್ತೆಲ್ಲ ಮನೆ ತುಂಬಾ ಮಕ್ಳು ಸಡಗರದಿಂದ ಇರುತ್ತೆ ಅಲ್ಲಾ ಹಬ್ಬದಿನ
ಹಾ ಕಲಿದ್ದಲಿ ಓಡಾಡ್ತಿರ್ತವೆ ಮನೇಲ್
ನಂಗಂಗು ಇಷ್ಟ ನನ್ನ ಕರಿಯಲ್ವಾ ನೀವು ಹಬ್ಬಕ್ಕೆ
ಬನ್ನಿ ಮತ್ತೆ ನಾ ನ ಹಬ್ಬಕ್ಕೆ ಹೋದಾಗೆ ನನ್ನ ಜೊತೆ ಬನ್ನಿ
ಈ ಸರಿ ನಮ್ಮ ನಮ್ಮೂರ್ ಕಡೆ ಏನಾದ ದಸರಾ ಮಾಡಿದರೆಮ್ಮನ್ ಖಂಡಿತ ಕರಿತೀನಿ ನೀವ್ ನನ್ನ ಕರಿ ಅಲ್ವಾ ನಾನೇ ಕೇಳ್ಕೋಬೇಕ ನ ನನ್ನ ಕರಿ ಕರಿ ಅಂತ
ಅದನ್ನೇ ಹೇಳ್ತಿದೀನಿ ಅದನ್ನೇ ಹೇಳ್ತಿದ್ದೀನಿ ಮತ್ತೆ. ಮತ್ತೆ ನಾನು ಹೋದಾಗ ನಿಮ್ಮನ್ನು ನನ್ ಜೊತೆ ಕರ್ಕೊಂಡ್ ಹೋಗ್ತೀನಿ.
ನಾನೇ ಕೇಳ್ತಿದ್ದೀನಿ ನಿಮ್ಮಲ್ಲ ಕರೆಯಲ್ವಾ ಅಂತ.
ಇದಕ್ಕಿಂತ ಮುಂಚೆನೆ ನಾನು ಹೇಳ್.
ಯಾಕ್ ಯಾಕ. ಬರೀ ಸುಳ್ಳ ಹೇಳ್ತಿರ. ಅ ನೀವು
ಅಯ್ಯೋ
ಸುಳ್ಳಲ್ಲೇ ಜೀವನ ಮಾಡಿ ಸ್ನಾನ ಮಾಡಿ ತಿನ್ಮಿಡಿ ಅದೇ ಸುಳ್ಳುಗಳು ಹೇಳ್ಕೊಂಡೆ ಬದಕ್ ಬಿಡೋದು ಸುಳ್ಳುಗಳಲ್ಲೆ ಜೀವನ ಎಲ್ಲ ಏನ್ ಹೇಳಿದ್ರು ಸುಳ್ಳು ಸುಳ್ಳು ಸುಳ್ಳು ಯಾಕೆ ಈಸ್ಟ್ ಸುಳ್ಳ ಹೇಳ್ತೀರಿ ಯಾರ ಕಲ್ತ್ಕೊಟ್ಟಿದ್ದ. ಸುಳ್ಳ ಹೇಳೋದು
ನಾನಾ ಆ ತರ ಸುಳ್ಳೆ ಹೇಳುವುದೇ ಇಲ್ಲ ಮೊದ್ಲು ನನ್ ತಂಗಿ. ತಂಗಿ ಬಂಗಾರ ನನ್ ತಂಗಿ ಆತರ ಇಲ್ಲ
ನಿಮ ತಂಗಿ ನೀವ್ ಏನಾದ್ರೂ ನೋಡ್ರ ತಂಗಿ ತುಂಬಾ ಒಳ್ಳೆಯವಳು ಅನ್ಸುತ್ತೆ
ತುಂಬಾ ತುಂಬಾ ಒಳ್ಳೆಯವಳು ಆದ್ರೆ ಈಗ ಅವ್ರ ಜೊತೆ ಯಾವತರ ಇರ್ತಾರೋ ಆತರ ಈಗ ಅವ್ರ ಕೆಟ್ಟವರ ಇದ್ರೆ ನನ್ನ ತಂಗಿ ಅವ್ರಿಗೆ ಕೆಟ್ಟವಳು ಒಳ್ಳೆಯವರ ಇದ್ರೆ ಅವ್ರಗ್ ಒಳ್ಳೆಯವಳು.
ಇನ್ನು ಕೇಳ್ಬೇಕು ಕೇಳ್ಬೇಕು ಅಂತ ಅನಿಸ್ತಿದೆ
ಕಚರ
ಯಾಕೋ ಅಂತರ ನೀವ್ ತಂಗಿ ಬಗ್ಗೆ ಹೇಳೇಳ್ತಿದ್ರೆ ನಾನೇ ನಿಮ್ಗೆ ತಂಗಿನೇನೋ ಆ ಪ್ಲೇಸ್ ಅಲ್ ಆ ಜಾಗದಲ್ಲಿ ನಾನ್ ಇದಿದ್ರೆ ಎಷ್ಟ್ ಚೆನ್ನಾಗಿ ಇರ್ತಿತ್ತಲ್ಲಾ ಅಂತ ಊಹೆ ಮಾಡ್ಕೊತಾ ಇದ್ದೀನ್ ನಾನು.
ಹಂಗಾರೆ ನೀವೇ ನಾ ನಂಗೆ ಅಂತ ಅನಿಸ್ತಾ
ಅನ್ನಕೊಳುಡ ಏನು ನೀವ್ ಹೇಳ್ಬೇಕಲ್ವಾ ನಿಮ್ದ. ತಂಗಿ ಅಂತ ಅದನ್ನ
ಅದನ್ನೇ ಹೇಳ್ತಿದೀನಿ ನನ್ನ ಮುದ್ದ. ತಂಗಿ ಜಾಗಕ್ಕೆ ಬೇರೆ ತಂಗಿನ ಇಡಕ್ಕೆ ನನ್ಗೆ ಇಷ್ಟ ಆಗೋುದಿಲ್ಲ ನನ್ ತಂಗಿ ನನ್ ತಂಗಿನನೇ ಆದ್ರೂ ನೀವು ನನ್ ತಂಗಿ ಯಾಕ
ಸಂಗೀತಲ್ ಮಾಡ್ಕೋಬಾರ್ದ ಮಾಡ್ಕೋಬಹುದು ಅಲ್ಲ ನೀ ಕಿಂತ ನಾನ್ ದೊಡ್ಡವಳು ಚಿಕ್ಕವಳು ಕಡ ಗೊತ್ತಿಲ್ಲ ನಿಮ್ಗೆ ಅಂತ ಹೇಳಿಲ್ಲ ನೀವು ಒಬ್ಬರಿಗೆ ಜಾಗ ಇರೋದಂತ ಹೇಳ್ತಿದೀರಲ್ವಾ ಎಷ್ಟು ನೋವಾಗ್ತಿದೆ ಗೊತ್
ಒಬ್ಬರಿಗೆ ಜಾಗ ಇರುದಂತ ಮತ್ತ ಹೇಳ್ತಿಲ್ಲ ನಾನು ಅವಳ ಜಾಗ ಬೇರೆ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ
ಈ ಓವರ್ ಆಕ್ಟಂಗ್ ಏನುೂ ಕಮ್ಮಿ ಇಲ್ಲ ಅಐಪಯಳ ಅಂತಕನಪ್ಪಿನ್
ರೆಯಲ್ಲಿ
ಹಾ ಸರಿ ಬಿಡಿ ಇದೊಂದಿಕ್ಕ ಏನ ಕೆಲ್ಸಕ್ ಇತ್ತಾವರ